ಕವಂಟುತ್ತಾಯ
ಇಲ್ಲ ಹಾ ಬಂದ
ಓದ ದಳ ಏನ ಹ್ಮ್
ಹ್ಮ ಟೈಮ್ ಲೈನ್ ಪಾರ್ ಫೈನಲ್ ರಿಪೋರ್ಟ್
ಹ್ಮ್ ಯಾವ ಯಾವ್ದ ಯಾವ್ದ್ ಬೇಕಣ ಕಾಣದ ಎಲ್ಲ ಸಾಲಲ್ಲ ಹ್ಮ ಅದದ
ಕನ್ನಡಲ್ಲಲ್ಲೋ
ನೀ ಏನ್ ತಿಳ್ತ ಅದೇ ಹೇಳುವ ಅಲ್ಲಿ ಏನ್ ತಿಳ್ತ ಅದೇ ಹೇಳುವ
ಬಂದವರ ಒಾಬಾ ಹುಡುಕಿದ್ನಂತ ಅದ್ರಬ್ಬ ಈ ಜಡಕ್ ಹೋಗಿದ್ ನಮ ಶಾಪುರ್ ಕೆರೆಗೆ
ಯಾರು ಹೇತಾರ ಹ ಹಾ ತ ಇಲದು ಸಿಿಕ್ಕೆ ತಂತನು ಹ್ಮ್
ಬಗಾಮ ಭ ಸಾಯತ
ತಿಂಡಿ ಇತ್ಂತೆೇನೊಂದು
ಅ ಹಂಗ್ಯಾಕ ಹೇಳ್ತು ಪಾಪ ಜಾಗ ಮಾಡಕ್ ಹ್ಯೇನಾ ಬಿದ್ದೆ ಏನು
ನನ ಕವ ನ ಕೇಳವ ಐದನೂರು ವಷಿನ ಹೊಸತಿ ಒಟ್ಟಿಗೆ ಎತ್ತರವಾದತಾಟಾದ ಸ್ಥಳದಲ್ಲಿ ನಿರ್ಮಿಸಬೇಕು ಕೊಟ್ಟಿಯ ಪ್ರಪಾದಗಳು ಹ ಸ್ಕ್ವರ್ ಫೀಟ್ ಏನ್ ನೆನ್ಷನ್ ಮಾಡಿಲ್ಲಾ ನಾ ಬರ್ದ ಹೇಳ ನಿಿಂದ ದನಗಳುದು ವಸತಿ ವ್ಯವಸ್ಥೆ ರೀ
ಹಾ
ಕರೆಂಟ್ ಹೋಯ್ತಲ್ಲ
ಹ್ಮ್
ಹೌ ಹ್ಮ್ ಹ್ಮ್
ಹ
ಹ ಜಾನುವಾರಗಳಿಗೆ ಲಕ್ಷ ನಿರ್ವಹಣೆಯ ಉತ್ತಮ ಉಚಿತ ಹ ಸಂ ಸಮರ್ಪಕ ವಸತಿ ವ್ಯವಸ್ಥೆ ಮೇಲೆ ಅವಲಂಬಿಸಿತವಾಗಿರುತ್ತ ಹೇ ಏನು ಕೇಳ ಪ ಬೆರೆದ ಓದಣ ನೀನು ಓದ ನೀನ್ ಬರದ ಹೋಗತೀಂತ ಇತ್ತು ನೀನು ಆಔಟ್ ಆಫ್ ಸಿಲೆಬಸ್ ಇ
ಇಂಗ್ಲಿಷ್ ಬ್ಯಾಡವೂ
ಇಂಗ್ಲೀಷ್ ನೀ ಹೇಳನ ಅದು ಹೇಳನ ಆಯ್ತ ನೀ
ಲಾಂಗ ತಿ ಯಾರದು
ನ ನಂದೇ ಮಗ
ಎಟ್ ಪೇಜ ಯಾವಾಗ ಬರದು ನೀ
ಓ ಸಮಯಂಗ
ಏ ನಾವು ಬರ್ದೇ ಇಲ್ಲ ಬರ್ ಯಾರಿಗೆ ಕೊಟ್ಟೆ
ಹ್ಮ್ ಇಲ್ಲಯ ಹೋ ಯಾರೇ ಕೊಟ್ಟಿಲ್ಲ ಹ
ಸಂತ
ಇಷ್ಟು ಲೆಟ್ ಕೆಳವ ಉಟದ ಇದಾಗ
ಹ್ಮ್
ಹ್ಮ್ ಹ್ಮ ನೀ ಒಂದ ನಿ ಒಂದ್ ಬುಕ್ ಬುಕ್ ತೆಗ ಎಲ್ಲ ಬುಕ್ ಐ ಪಿ ಎಸ್ ಬುಕ್ ಎಲ್ಲದು
ಅಲ್ಲೇ ಹೋಗದಾರ ಎಲ್ಲಿ ಹೋಗದಾರಏನ ಅದ ಅಲ್ಲೇ ಹುಡುಗಐತ ಹ ಮಾರ ಪಡದು
ರೈತರಿಂದ್ರ ಬಂದ್ಕಪ
ಅಲ್ಲಿ ನಾವಂತಳ್ದಗಿತ್ತು ಅದೊಂದು
ಬೈದೀನಿ ಎಲ್ಲ ಕಟ್ ಮಾಡತ್ತನ ನಿನ್ನೊಸಲಿ
ಇರ್ಳ ತ ಆತ ಇರ್ಲಿ ತೋ
ಅಲ್ಲಿ ತ ಒಂತ ಹ ಹೋಗಯಾ ಹ್ಮ ಹ ಇಲ್ಲಿ ನೀ ಕೆರ ಇಲ್ಲ ನೀವು ಹ ಕೇಳಬಾರದಲ್ಲೇ ನಿನ್ನೆ ನೆಟ್ವರ್ಕ್ ಹೋಗಿದೆ ನಿನ್
ಈ
ಹ್ಮ್ ಹ್ಮ
ಎಪ್ಪಡ್ ಸಲ ಮಾಡ
ಹಸ್ಬರ್ ಭ ನಾನಿತ್ತು ನಮ ಚಾರ್ ಚಾಲಿ ಸರ್ಮ ಕ್ಯಾಶ್ ಪೆ ಹತ ಕ್ಯಾಶ್ ಪೆ ಕ್ಯಾಶ್ ಪೇ ಹೋಗ್ತಾ ಈಗ ಈಗ ಹೇಳು ಮಾತಾಡು
ಕೆಲ್ಸದಾ
ಹ್ಮ್ ಕೊಂಡ
ಪಶುಸಂಗೋಪನಾ ಪಾಲಿಟೆಕ್ನಿಕ್ ಡೋರ್ನಳಿ
ಹ್ಮ್
ಇದು ನಮ್ ಕಾಲೇಜ್
ಹ್ಮ್
ಕಾಲೇ ಸಹರಸರ
ಕೂಡ ಹಂಗೆ ಮೊದಲ ಪ್ರಿನ್ಸಿಪ ಹಾ
ಹಾ ಒಬ್ರು ಮೇಡಮ್ಾರ ಒ ಶೀ ಮೇಡಮ ಒೊಬ್ರು ಸಂದೀಪ್ ಸರ್ ಅಂತ
ಹ್ಮ್
ಹ ಗಿದ್ದಕ್ಕಾದದು ಹೆಗರಾಡ್ತ ಬಾಳ
ಹ್ಮ್
ಪ್ರತಿ ಹ ಜೊಳ ವರ್ಷ ನಾಾಲ ಮೂಳುವರಿ ಎಂಟುನೂರಂದು ಸಾವಿರಪಾಯ
ಹ್ಮ್ ಹ ಬೇದ ಇತ್ತು ಎಲ್ಲಿತ್ತು ಸಿಗಂದು ಸಿಕ್ಕರ್ತ ಸಿಕ್ಕ
ಪ್ರತಿ ಹಾರಡಿಕೆಗಳು ಹದ್ನೈದನೂರಂದ ಹದ್ಿನೆಂಟನೂರ ಐವತ್ತು ಕೆಜಿ ಚರ್ಮದ ಮೂಲಭೂತ ಬಣ್ಣಗಳು ಮಹನರು ಗಾಢ ಕೆಂಪು
ಹ್ಮ್ ಹಾ ಆ್ ಹೇಳ ನೀವು ವಕಲ ಮುತ್ಯ ನೀರಾವರಿ ಯೋಜನೆಗಳು ಅಲ ಕಟ್ಟ ಉಂಟಿಲ್ಲ ಕಟ್ಟಿತನ ಹ ಉಂಟವಾ
ಹ
ಗ ಕವಾ ಮುಖ್ಯ ನೀರಾವರಿ ಯೋಜನೆಗಳು
ಹ್ಮ್
ಬೆಣ್ಣೆ ತೂರಿ ಬೆಣ್ಣೆ ತೂರಿ ಜಲಾಶಯ ನದಿಗಳ ಹೊಸ ನದಿಗಳಿ ನೀವು
ಹ್ಮ
ಆಲ್ಮಟ್ಟಿ ಹಿ ಹ್ಮ ಹೋಗಿಲ್ಲ ವಾಲ್ಮಟ್ಟಿ ಹಿಡ್ಕಲ್ಲ ತುಂಗಭದ್ರ
ಹ್ಮ್
ವಾಣಿ ವಿಲಾಾಸಾಗರ ಕೃಷ್ಣ ರಾಜಜಸಾಗರ ಹೇಮಾವತಿ ನಗು ನಗು ಭದ್ರ ಮಾರ್ಕನಳ್ಳಿ ಅಗರಿ ಬೊಮನಾಡಿ ನಾರಾಯಣಪು ಆರಂಗಿ ಕಬಿನಿ ತಾರಕ
ಹ್ಮ್ ನಾರಾಯಣಪುರ ಏನ್
ಕಾರ್ ಕಾರಂಜಿ ಮಲ್ಪ್ರಭ ಇಪ್ಪರ್ಗಿ ಇಂಕ ಬರ್ತಾವ್ ಇಪ್ಪರ್ಗಿ ಅಫಜಲ್ಪುರಿ ಪುರಿ
ನೀ ಈ ಕಡೇನು ಗೊತ್ತಿಲ್ಲ.
ಬರ್ತ ಅಯ್ತ್ ಮುಗಿತು ಹ್ಮ್ ಪ್ರಮುಖ ಘೋಷಣೆಗಳು ಹ ಗಾರ್ಡನ್ ನೀವು
ಈತಳಿಯನು ಭದ್ರಾ ಗುಜರಾತಿ ಏನು ಏನೇನ್ ಬರ್ದಿವು ಒಂದಕ್ ಒಂದ್ ಸಂಬಂಧನೆ ಇಲ್ಲಲೆ.
ಕೆರನ ತಿಂತ್ಯೋ ಶಾಲಿಮಾರ್ ಬಾಗ್ ಷ್ ಶ್ರೀನಗರ್ ರಾಕ್ ಗಾರ್ಡನ್ ಚಂಡೀಗರ್
ಹ್ಮ
ಬೃಂದಾವನ್ ಮೈಸೂರು. ಹ್ಮ ಹ್ಮ ಕಬ್ಬನ್ ಪಾರ್ಕ್ ಬೆಂಗ್ಳೋರ್ ಲಲ್ಬಾಗ್ ಬೆಂಗ್ಳೋರ್. ಇಲ್ ಇಲ್ಲ. ಹ್ಮ್ ಹೋಗಮ್ ಯಾವಾಗ್ ಹೋಗಮ್ ಹೇಳ್ ಆಯ್ ಕರ್ನಾಟಕದಲ್ಲಿ ಪ್ರಮುಖ ಬಂದರುಗಳು ಅದುನ್ನೆಳ್ವ ಸತ್ರವ
ಹಳೆ ಮಂಗ್ಳೂರು ನವ ಮಂಗ್ಳೂರು ಕಾರವಾರು, ಕುಂದಾಪುರು, ಭಟ್ಕಳ, ಹೊನ್ನವಾರ, ಮೆಲ್ಪೆ, ಬಳ್ಕೆರಿ ತಡಿ ತ ತಡಿ ಅಂಗರ್ ಕಟ್ಟೆ. ಕ ಗುಣಗದ
ಚಿತ್ರಹಳಿ
ಹ್ಮ
ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಉತ್ತರ್ ಕನ್ನಡ ಉಡುಪಿ ಉತ್ತರ ಕನ್ನಡ ಉಡುಪಿ ಉತ್ತರ ಕನ್ನಡ ಉಡುಪಿ ಉತ್ತರ ಕನ್ನಡ ಉತ್ತರ ಕನ್ನಡ ಹ್ಮ್ ಸುಮ್ ದ್ಯ ಸಾಲಿ ಬ ರಾಕ ಗಾರ್ಡನ್ ಬೃಂದಾವನ್ ಕಬ್ಬನ್ ಪಾರ್ಕ್ ಲಾಲ್ಭಾಗ್ ಸ್ ಬಾಗ್ ಸಹಿತ್ ಉದ್ಯಾವನ್ ಸಿಮ್ಸ್ ಪಾರ್ಕ್ ರಾಯಲ್ ಬರ್ಕನ್ ಹಟ್ ಬಟಾ ಇದೇನ್ ಬೊಟಾನಿಕಲ್ ಗಾರ್ಡನ್. ಹ ಕಲಿಂದ್ ಕುಚ ಕುಂಜ ಅರಿವಿಲ್ಲಾ ಬ ಚಂಬಲ ಗಾರ್ಡನ್
ಹ್ಮ
ಹ್ಮ ಪ್ರಮುಖ ಗ್ರಂಥವು ಈಗಳು ಹ್ಮ್ ಪ್ರಮುಖ ಕ್ರೀಡಾ ಟ್ರೋಫಿ. ಕ್ಲಿನಾಗ್ ಹೇಳ್ತಿನ್ ಕೇಳ್ ಪ್ರಮುಖ ಕ್ರೀಡಾ ಟ್ರೋಫಿ.
ಹ್ಮ
ಯಯಾವ್ ಹ್ಮ ಯಾವ್ಯಾವ್ದು ಸ್ಪೋರ್ಟ್ಸ್ ಗ್ ಯಾವ್ಯಾವ್ ಅವಾರ್ಡ್ ಕೊಡ್ತಾರ್ ಹೇಳಿ.
ಹಾ ಹೇಳ
ಅಷ್ಟಮ ಕ್ರಿಕೆಟ್ ಆಡಿ
ಹ್ಮ್ ಸರಿ ಸರಿ ಆಮೇಲೆ ಹೇಳತತ
ಇಕ ಅ ಹ್ಮ